ಹಲೋ ಯಾಕೇನ್ ಕೇಳಿಸತ ಇಲ್ಲ
ಹಞ ಅದು ಯಾಕಾಗ ಪ್ರಾಬ್ಲಮ್ ಆಯ್ತು ಕೇಳಿಸ್ತಾನೆ ಇರಲಿಲ್ಲ ನನ್ಗೂ ಹ್ಮ್ ಏನ್ ಮಾಡ್ತಾ್ದೀಿವ
ಹ್ಮ್ ಏನು ಇಲ್ಲ ಕೂತಿದ್ದೀನಿ ನೀವ ನ್ ಮಾಡ್ತಿದೀರಾ
ಹ ನ ಅವ ಸು ಮ ಕುೂತ್ಕ ನವ ಯಾಕ ಕಟ್ಟಾಗೋಯ್ತು ಅನ್ಕೊಂಡು ಹ್ಮ
ಹೌದಾ ಹ್ಮ ದಡಪ್ಪ ದಡಮರು
ದೊಡ್ಡಪ್ಪ ವಾಡಗ್ ಹೋಗೇತೆ ಇನ್ನ ಬರೋ ಟೈಮು
ಹ್ಮ್ ದೊಡ
ದೊಡ್ಡಮ್ಮ ಕೋಳಿಕ್ ಹಾಕೊಂಡ್ ಹೊರಗೆ ಕೂತೈವು ಶೂಷ ಅನ್ಕೊಂಡು ನಾವ ಎಲ್ಲಾರೂಮಲ್ಲಿ ಕುೂತ್ಕೊಂಡಿದ್ದೀವಿ ರೂ ಮಲ್ ಕುೂತ್ಕೊಂಡಿದ್ವಿ ಹ ನಿದ್ದೆ ಮಾಡ್ತಾ ಎಲ್ಲ ಮ ಕೂತಿದ್ದಿ ನಂಗೆ ಸುಮ್ಮ್ನೆ
ನಿದ್ದೆ ಮಾಡ್ಲಿಲ್ವಾ
ನಾಲ್ಕ ದಿವಿಸ ಆಯ್ತು ನಿದ್ದೆನ ಇಲ್ಲ ಮಧ್ಯಾಹ್ನ ಈಗ್ ಮನಗ್ತಾ ಇಲ್ಲ ಹಿಂಂಗಗೆ ಟೈಮ್ ಪಾಸ್ ಆಗ್ತಾ ಕತೈತಿ ಮಲಗ್ದಂಗ ಅಲ ಸುಮ್ ನಂಗೆ ಯಾವಾದ್ನ ಇದ್ ಮಾಡ್ಕೊಂಡ್ ಅದಲ ಕುತ್ಕಂತೇತಿವಿ ಒಂದ್ ಹತ್ತು ನಿಮಿಷ ಒದ್ದಾಡದ ಹಾಸಿಗೆ ಮೇಲೆ ಹಂಗೆ ಒದ್ದಾಡೋದಐತೆ ಎದ್ದಾಡದಐತೆ ಇ ದಷ್ಟ
ಹ್ಮ್
ಹ್ಮ್ ಹ ಮತ್ತೆವ ನಿಮ್ಮ್ ಯಜಮನ್ರು ಫೋನ್ ಮಾಡಿದ್ರ
ಹ್ಮ್ ಮಾಡಿದ್ರು ಮಧ್ಯಾಹ್ನ
ಹ್ಮ್ ಏನಂದ್ರು
ಹಂಗೆ ಮಾತಾಡದ್ರು ಅಲ್ಲಿ ಕೆಲ್ಸಕ್ ಹೋಗಿರ್ತಾರಲ್ಲಾ ಜಾಸ್ತಿ ಆತ್ ಮಾತಾಡಲ್ಲ ಊಟ ಆಯ್ತಾ ಆಪ ನೋಡದು ಇಟ್ಬಿಡದು ಹ್ಮ್ ಡೆ ಕಾಲ್ ಮಾಡಿದ್ರು ಬಿ ಕಾಲ್ ಹ್ಮ್ ಹ್ಮ ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ಹ್ಮ್ ಮಾಮನು ಡ್ಯೂಟಿ ಎಲ್ಲ ಚ ನಮ್ಮ ಮಾಮ ಡ್ಯೂಟಿ ಹೋದ್ರಾಗಗ್ಲೇನೆ ಹ ಹವಾಗ ಆಯ್ತು ಟೈಮ್ ಆಗ್ ಆ ಗಂಟೆ ಆಯ್ತಿ ಇತ್ ಐದು ನಿಮಿಷ ಆಯತೆ ಆರ್ ಗಂಟೆಗೆ ಹ ಐದ್ ಗಂಟೆಗೆ ಹೋದರು ಅವರು ಡ್ಯೂಟಿ ಹ್ಮ ಅವರು ಹ್ಮ ಕಂಪಲ್ಸರಿ ಅವ್ರು ಹೋಗಬ ತರ ಡೋಟಿವವೆ ತೈನಿಕ ಹ್ಮ ಹ್ಮ್
ಹ್ಮ್ ಇವಾಗೊಂದ್ ಸ್ವಲ್ಪ ಫ್ರೀ ಆಯ್ತಾ ಹ್ಮ್ ಇವಾಗೊಂದ ಸ್ವಲ್ಪ ಫ್ರೀ ಇರುತ್ತಾ
ಈಗೇನ್ ಆಫೀಸರ್ ಚೇಂಜ್ ಆಗಿದಾರಲ್ಲಾ ಆಫೀಸರ್ ಚೇಂಜ್ ಇದ್ದಾರಲ್ಲ ಹಾಗಾಗಿ ವರ್ಕ್ ಇದ್ದೇ ಇರುತ್ತೆ ಬರದೆೇ ಲೇಟ್ ಆಗ ಬರ್ತಾರೆ ಹ್ಮ್ ಒಂದೊಂದ್ ಸಾರಿ ಮೀಟಿಂಗ್ ಕೀಟಿಂಗ್ ಅಂತ ಬರದೆೇ ಒಂಬತ್ತವರೆಗೆ ಬರ್ತಿದ್ರು ಈಗ ಈಗ ಹತ್ತು ಗಂಟೆ ಹತ್ತುವರೆ ಆಗುತ್ತೆ ಹಂಗ ಆಾಗುತ್ತೆ ಹ್ಮ್
ಮಧ್ಯಾಹನ
ಮಧ್ಯಾಹ್ನ ಎರಡವರೆ ಎರಡು ಮುಕ್ಕಾಾಲವರ್ಗೂ ಟೈಮ್ ಅವರಿಗೆ
ಊಟ ಅಷ್ಟ್ರಲ್ ಮೂರ್ ಗಂಟೆ ಆಗುತ್ತೆ
ಹ್ಮ ಆಗತ್ತೆ ಹಂಗಾಗಿ ನಾವು ಒಂದೊಂದ್ಸಲ ನಮ್ ತ್ತ ಲೇಟ್ ಆಗುತ್ತೆ ಇವತ್ತು ಲೇಟ್ ಆಬಿಡ್ ತ್ತ ಹುಳ್ಳಿ ಕಾಳು ಅವೆಲ್ಲಾ ಇದ್ ಮಾಡ್ತಾ ಕೂತಗಳೊ ಅಷ್ಟಲ್ಲಿ ಹುಳ್ಳಿ ಕಾಳು ಬಸ್ಸಾರ ಮಾಡಕ್ಕೆ ಕ ಕುದುಸ್ಕೊಂ ಕುೂತ್ಕೊಂಡೆ ಅದ್ ಬೇಡ ಬರೀ ಬೇಳೆ ಸ ತಾರ್ ಮಾಡು ಅಂತ ಪಿಂದು ಕರಿ ಏನು ಇಲ್ಲ ಅಂತ ಕುತ್ಕೊಂತಾರೆ ಇವ್ರು ಅದಕ್ಕೆ ಮತ್ ಸುಮ್ನೆಂಗ ಅನ್ ಕ್ಕ ತರ ಅಂದಿದೆ ಸುಮ್ನ ಅದ್ಳಗ್ ಸೊಪ್ಪಾಕಿ ಒಂದಿಷ್ಟು ಉಳ್ಳಿ ಕಾಳ ಮೊಳಕೆ ಕಟ್ಟಿದ್ದೆ ತಗದಿತ್ತಿದ್ದೆ ಹಂಗೆ ಕವರ್ಗ್ ಹಾಕಿ ಫ್ರಿಜ್ ಅಲ್ಲಿ ಅವೇ ಇದ್ವಲ್ಲ ಅತ್ಲಗ ಹಾಕಿ ಕುದಿಯಕ್ ಹಾಕಿ ಮಾಡಿ ಸಾಂಬಾರ್ ಮಾಡಿದೆ. ಹ್ಮ್ ಮಾಡ್ಕೊಂಡು ಊ ತ ಮಾಡಿ ಎಲ್ಲಾರು ಅನ್ನೋ ಅಷ್ಟ್ರಲ್ಲಿ ಮೂರವರೆ ಆಗೆ ಹೋಯ್ತು. ಏನಪ್ಪ ಬೆಳಿಗ್ಗೆ ಟಿಫ್ ದೋಸೆ ಮಾಡಿದ್ನಮ್ಮ ದೋಸೆ ಆಲಿಗಿಡ್ಡೆಪ್ ಪಲ್ಯ ಮತ್ತೆ ಕಾಯಿ ಚಟ್ನಿ ಮಾಡಿದ್ದೆ. ಅದು ತಿಂಡಿ ಮುಗಿಸಿಕೊಂಡು ಕೋಳಿ ಎಲ್ಲಾ ಮುಚ್ಚಾಕಿ ನಾವ್ ಕುತ್ಕ ರಲ್ಲಿ ಹನ್ನೊಂದುವರೆ ಹನ್ನೊಂದು ಮುಕ್ಕಲ್ ಹಾಗೆ ಹೋಗುತ್ತೆ. ಅದದ್ ಮುಗಿಸ್ಕೊಳೊ ಅಷ್ಟಲ್ಲಿ ಹಂಗಾಗಿ ಸುಮ್ಮುಗ್ ಕುತ್ಕೋಳೋದು ಹಾ ಕೇಳಿಸ್ತೈತೆ ನನಗೆ ನಿನಗಿ ಕೇಳಿಸ್ತಾ ಇರ್ಲಿಲ್ವಾ
ಹ್ಮ್ ಹ್ಮ್ ಇವಕ್ಕೆ
ಈಗ ಕೇಳಸ್ತ ಹೌದಾ ಅದೇ ಸಿಗ್ನಲ್ ಪ್ರಬ್ ಬ್ಲಮ್ಮೆ ಅರ್ಧ ಹ್ಮ ಸಿಗ್ನಲ್ ಪ್ರಬ್ಲಮೇ ಆಗ್ತಾ ಇರೋದ್ರಿಂದ ಕೆಲ್ಸದೇ ಇಲ್ಲ ಒಂದೊಂದ್ಸಲಿ ಹ್ಮ್ ಹ್ಮ್ ವಾಸೆ ಸ್ಟಾಪ್ ಆಗುತ್ತೆ ಮತ್ ತಂಗೆ ಸುಮ್ಮ್ ಮಾತಾಡ್ತಾ ಇದ್ದೆ ನಾನು ವಾಯ್ಸು ಸ್ಟಾಪ್ ಆಗಿತ್ತು ನಿಂದು ಹ್ಮ್ ಹ್ಮ್ ನೆ ಶಿಲ್ಪನು ಮಾಡಿದ್ಲು ಶಿಲ್ಪನು ಮಾಡ್ ಹ್ಮ ಮಾತಾಡ್ದೆ ಅವರು ಪೂಜೆ ಮಾಡ್ಕೊಂಡ್ ಸ್ನಾನಗಿನ ಮಾಡ್ಕೊಂಡ್ ಪೂಜೆ ಮಾಡ್ತಾ ಇದ್ದೀನಿ ಸಿಕ್ಕಮ್ಮ ಅಂದ್ಲು ಪೂಜೆ ಎಲ್ಲ ಮುಗಸ್ಕೊಂಡು ಮತ್ತೆ ನಮ್ಮ ತಿಂಡಿ ಮಾಡ್ಕೊಂಡ್ ತಿಂದು ಮಾಲ್ಗಿದನೆ ಪರಮೇಶ ಅಂತ ಅಂದ್ಲು
ಹ್ಮ್
ಹ್ಮ್ ಸರಿ ಅವ ಮನಿ ಕಳಿ ಬಿಡು ಅದ ಮಾತ್ರೆ ಪವರ್ ಜಾಸ್ತಿ ಅಂತಲ್ಲ ನಿದ್ದೆ ಜಾಸ್ತಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತಂದ್ಲು ಹಂಗಾಗಿ ಸುಮ್ನಾದೆ ಹಲೋ ವಾಯ್ಸ ಬ್ರೇಕ್ ಆಗ್ತತಾ ಕೇಳಸ್ತಾಲ್ವಾ ನಿನ್ಗೆ ಹ್ಮ್ ಮತ್ತೇವ ಏನು ಕೇಳಸ್ತಇಲ್ಲ ಚಿನು ಹಲೋ ಹಲೋ ಹಲೋ ಹಲೋ ನನಗ್ ಕೆಳ್ಸ ನೀನ್ ಇಷ್ಟೇ ತಕ್ಕ ಹೂ ಹೂನ ಅಂದಲಲ್ಲ ನೀನು ನನಗ್ ಕೇಳಿಸ್ತಾ ಇತ್ತು
ತನೇ ಇರ್ಲಿ ಸುಮ್ನಾದೇ ಹ್ ಹ್ ಹ್ ಹ್
ಹೌದಾ ಹ್ ಹ್ ನಾನು ಈಗ ಹಂಗೆ ಅಂದ ಒಂದು ಕೇ ಕೇಳಸ್ತಾ ಇಲ್ಲ ನನ್ಗೆ ಅಂತ ಹೇಳಿ ಹೇಳಿ ನಾನು ಮಾತಾಡ್ತಾ ಇದ್ದೆ ಹ್ ಹ್ ಹ್ ಹಾ ಹಿಂಗ ಆಯ್ತಾವ್ ನೋಡೋ ಕತೆೆ ನಮ್ದ್ ಹ್ಮ ಹ್ ಹ್ ಹ್ ಹ್ಮ್ ಹ್ಮ್ ಹ್ಮ್ ಅದೇ ಅದು ನಮ್ಮ್ ವಾಯ್ಸ್ ಒಂದೊಂದ್ಸಲಿ ಸ್ಟ್ರಕ್ಕಾದಂಗ ಆಗತ್ತೆ ಅದಕ್ಕೆ ಹಕ್ಕಂಗ ಆಗ್ತಾೈತಿ ಹ್ಮ್ ಪಾಪ ಏನ್ ಮಾಡ್ತಾ ಇದಾನೆ
ಪಾಪು ಅಕಡೆ ಈ ಕಡೆ ನೋಡ್ತಾವ್ನೆ
ಹೌದ ಆ ಕಡೆ ಈ ಕಡೆ ನೋಡ್ತಾಕೂತಾನ ಹೊರಗಡೆ ಕರ್ಕೊ ಬಂದ್ಬಿಟ್ಟಾ ನಮ್ಮ ಆ ಮಮ್ಮಿ ಎಂತಕು ಹಾ ಹ್ಮ ಹ್ಮ್ ಅದಕ್ಕೆ ನಮ್ಮ ಮಮ್ಮಿ ಮರಕ್ಂತ ಕರ್ಕ ಬಂದ್ಬಿಟಳ ಇವತ್ ಅಂದಕೊಂಡು
ಹ್ಮ್ ಹ್ಮ್ ಹ್ ಹ್ ಅಲ್ಲೊಂದ್ಸಲ ಇಲ್ಲೊಂದ್ಸಲ ಗಿಡ ಒಂದ್ಸಲ ನೋಡದು
ಹ್ಮ್ ಹ್ಮ್ ಹ್ಮ್ ಅವನ್ಗೂ ವಸ್ಜಾಗ ಅದಂಗಗೆ ಆಬಿಡ್ತ ತಲ್ಲ ಅದಕ್ಕೆ ಹ್ ಹ್ ಹ್ ಹ್ ಹ ಹ್ ಹ್ ಹೊರಕ್ ಇವತ್ತೆ ಬಂದಿರೋದ್ ನಾನಲ್ಲ ಇಷ್ಟ್ ಇ ಎಲ್ಲಾ ಐತೆ ಹೊರಗೆ ಏ ಅನ್ಕೊಂಡ ನಾವನು ಹ್ ಹ್ ಹ್ ಹ್ ಇಷ್ಟಂತ ಹ್ಮ ಅಂದ್ರೆ ಈಗ ಹೊರಗಡೆ ಗಾಳಿಗ್ ಬಂದಿದ್ಯಲ್ಲಪ್ಪಾ ಅದಕ್ಕೋಸ್ಕರ ಹೊರಗಡೆ ಅದು ಇದು ಕಾಣ್ತಾ ಇರುತ್ತಲ್ಲಾ
ಹ್ಮ್
ಹಂಗಗೆ ಅನ್ಸತ್ ಇದನ್ ಮಾಡ್ತಾನೆ ಹೊರಗಡೆ ನೋಡಕ್ಕೆೆ ಹ್ಮ್ ಅದೇ ಒಂದ್ ಸಲ್ಪತ್ ಹೊರಗಡೆ ದ್ ಮಾಡ್ಕೊಂಡ್ ಬಂದ್ರೆ ಒಸಿ ಇದಾಗ್ತಾನೆ ಇನ್ನೇನ್ ಪೇಯ ಅಭ್ಯಾಸ ಆಗಬಿಟ್ಟಿದಾನ್ ಬಿಡು ಅವ್ನು ಚಿನ ಹ್ಮ ಹ್ಮ ಮತ್ತೆ ಕರ್ಕಂಡ ಕೂರ್ಸ್ ನಿ ಮತ್ತಿರೋದು ಹಬ್ಬ ಮಾಡ ಹಾಕಸ್ತಾರ ಹ್ ಹ್ ಹ್ ಹ್ ಹಾ ಹ್ಮ ಏನಮ್ಮ ಅಭ್ಯಾಸ ಮಾಡ್ಸಕಂಬದಿರಾ ಅಂತ
ಹ್ಮ್ ಅಯ್ಯೋ ನಮ್ಮನೇಲಿ ಮಾಡಾರಾರಿಲ್ಲ ನಮ್ಮನೆ ಮ ಮಾಡರ್ಯಾರಿಲ್ಲ ಹಿಂಗ್ ರೂಢಿ ಮಾಡ್ಕೊ ನೋಡ್ಕೊಳರ್ ಯಾರು ಹಿಂಗ್ ರೂಢಿ ಮಾಡ್ಕೊಂದ್ರೆ
ಅಂತಾರೆ ಹ್ಮ ಏನಾಗಲ್ಲತ್ತಗ ಅರ್ಜಸ್ಟ್ ಮಾಡ್ಕಂತ ನ್ನೇ ಮಾಡಂಗಿಲ್ಲ ನಾವೇ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅವ್ನ್ ಮಲಕೊಂಡ ಕೆಲಸ ಮಾಡ್ಕೊಳ್ಳದು ಅದು ಅವನ ಎದ್ದಾಗ ಒಂದ್ ಸ್ವಲ್ಪ ಹಿಡ್ಕೊಂಡು ಆಟ ಆಡ್ಸಿ ಇದ ಮಾಡ್ಕಳದು ಹಂಗೆ ಹ್ಮ್ ಹ ಮಷಿಲ್ಲ ಇವ್ರ ಫೋನ್ ಮಾಡಿದ್ಲ ನವಮ್ಮ ಅರ್ಷಿತಾ
ಹ್ಮ್ ಬೆಳಿಗ್ಗೆ ಮಾಡಿರ್ತಾಳ ಅವಳು ಬೆಳಿಗ್ಗೆ ಎಂಟು ಗಂಟೆ ಹಂಗ್ ಮಾಡ್ತಾಳೆ ಅಷ್ಟೇ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದಾ ಮತ್ತ್ ಸಂಜೆನೆೇ
ಹ್ಮ್ ಸಂಜೆನೂ ಇಲ್ಲ ಮಾಡಿದ್ರೆ ಮಾಡದ್ಲು ಇಲ್ಲಾ ಅಂದ್ರೆ ಇಲ್ಲ ನೈಟ್ ಡ್ಯೂಟಿಗೆ ಹೋಗ್ತಾವಳ ಈಗ ನಿದ್ದೆ ಮಾಡ್ಬಿಡ್ತಾಳೆ ಬಳ ಡೇ ಎಲ್ಲ ಇವತ್ತು ಫುಲ್
ಹಓ ಹೌದಾ ಹ್ಮ ಹ್ಮ ರೆಸ್ಟ್ ಮಾಡ್ಬಿಡ್ತಳತ್ಲಗೆ
ಹ್ಮ್ ರೆಸ್ಟ್ ಮಾಡ್ಬಿಡ್ತಾಳೆ ಫೋನು ಸ್ವಿಚ್ ಆಫ್ ಮಾಡಿರ್ತಾಳೆ ಎಲ್ಲಾ ಫೋನ್ ಸೈಲೆಂಟ್ಗೆ ಹಾಕಿರ್ತಾಳೆ
ಹ್ಮ ಅದೇ ಅದೇ ಡಿಸ್್ಟಪ್ ಆಗತ್ತೆ ಕಾಲ್ ಮಾಡದ್ರೆ ಎಂತ
ಹ್ಮ್ ಹ್ಮ್ ಹ್ಮ್
ಸೌಂಡ್ ಗ್ಯಾರದ ನಿದ್ದೇನ ಮಾಡೋಕ್ಕಗಲ್ಲ ಅದಕ್ಕೆ
ಹ್ಮ್ ಹ್ಮ ಅಲ್ಲಿ ರೂಮ್ ಅಲ್ಲಿ ಬೈತಾರಂತವರು ಹುಡುಗರು ನನಿದ್ದೆ ಮಾಡೋದ್ ಬೇಡವಾ ಅಂತ ಹೇಳ್ಬಿಟ್ಟು ಅದಕ್ಕೆ ಅವಳ ನಾಲ್ಕು ನಾಲ್ಕು ಜನ ಇದಾರೆ ಹ್ಮ್ ಎಲ್ಲಾರೂ ಒಂದೇ ಶಿ
ಹಓ ಹ ಹ್ಮ್ ಹಾ ಹ ಹೌದು ಹೌದಾ ಹ ಹಾ ಎಲ್ಲಾ ಫ್ರೆಂಡ್ಸ್ ಏನ
ಏ ಇಲ್ಲ ಬೇರೆ ಬೇರೆ ಇದ್ರೋರು ಅಲ್ಲಿ ಹೋಗ್ಬಿಟ್ಟ ಫ್ರೆಂಡ್ಸ್ ಆಗಿರೋದು ಇ ಇಲ್ಲಿ ಬೆಳಗಾವ್ ಒಂದ್ ಹುಡ್ಗಿ ಐತೆ ಮತ್ತೆ ಇನ್ನೊಂದ ಯಾವ್ದ ಐ್ತಪ್ಪ ಬೇಜ ಬಿಜಾಪುರ್ದ ಏನೋ ಒಟ್ಟು ಈ ಕಡೆ ಲ್ಯಾಂಗ್ವೇಜ್ ಮಾತಾಡೋವ್ರು ಉತ್ತರ ಕರ್ನಾಟಕ
ಹೌದ ಆ ಕಡೆ ಸೈಡ್ ಅವ್ರ ಒಟ್ಟಿಗೆ ಹ್ಮ್ ಹ್ಮ್ ಹ್ಮ್ ಹ್ಮ್ ಹಂಗಾದ್ರೆ ಅವ್ಳಗ್ ಅರ್ಜಸ್ಟ್ ಆಗತ್ತ ಬಿಡು ಹರ್ಷಿತ ಅಮ್ಮಂಗೆ ಹಾ ಅಷ್ಟ್ ಈಗ ಅಡ್ಜಸ್ಟ್ ಆಗ್ತಾನ ಈಗ ಏನ್ ಬಿಡು ಬೆಂಗಳೂರ್ ಭಾಷೆನ ಬಂದೋಯ್ತು ತೋಳಿಗೆ
ಹ್ಮ್ ಬೆಂಗ್ಳೂರ್ ಭಾಷೆನ ಮಾತಡ್ತವಿ ಮಾತಾಳೆ ಹಳ್ಳಿ ಭಾಷೆನು ಮಾತಾಡ್ತಾಳೆ ಎರಡನು ಮಾತಾಡ್ತಾಳೆ ಈಗ ಹಾ ಹ ಹ್ಮ್ ಮತ್ ಇವಾಗ ಈಗ ಇದನ್ನು ಮ್ಯಾನೇಜ್ ಮಾಡ್ತಾಳೆ ಹಿಂದಿನೂ ಮ್ಯಾನೇಜ್ ಮಾಡ್ತಾಳೆ ತೆಲುಗುನು ಮ್ಯಾನೇಜ್ ಮಾಡ್ತಾಳೆ
ಹ್ಮ ಮತ್ತೆ ಹ್ಮ್ ಮತ್ತೆ ಹಂಗಾದ್ರೆ ಪರವಾಗಿಲ್ಲ ಕಣಮ್ಮ ಕಲ್ತ್ಕೊಂಡ್ರೆ ತುಂಬಾ ಒಳ್ಳೇದು ನಮಗೇನು ಹೆಲ್ಪ್ ಆಗುತ್ತೆ ಕನ್ನಡ ನು ಮಾತಾಡ ಹೆಂಗ್ ಕನ್ನಡ ಮಾತಾಡ್ತೀವಿ ಹಂಗೆ ಹಿಂದಿ ತಮಿಳು ತೆಲುಗು ಇವೆಲ್ಲಾ ಇದಾಗಬಿಡ್ತವೆ ಯಾಕಂದ್ರೆಬ್ಬ ಫುಲ್ ಅವ್ರತ್ರ ಇರಬೇಕು ಈಗ ಮಾತಾಡದೆಲ್ಲ ಪೂರ ಅದೇ ಬ ಭಾಷೆ ಆಗಿರ್ಬೇಕು ಅವ್ರು ಹ್ಮ ನಮಗ್ ಬೇಗ ಬರುತ್ತೆ ಹೌದು ಇಲ್ಲಾ ಅಂದ್ರೆ ಬರಲ್ಲ ಆದ ತಕ್ಷಣಕ್ಕೆಯ ಈಗ ಟಿವಿಗಳಲ್ಲಿ ನೋಡ್ತೀವಿ ಕಲ್ತ್ಕರ್ತಿೀವಿ ಅಂದ್ರ ಅವು ಒಂದೊಂದ್ಸರಿ ಬರಲ್ಲ ಕರೆಕ್ಟಾಗಿ ಹ್ಮ್ ಹೌದೌದು ಹಂಗಾಗಿ ಅದ ಇದ ಆಗದಿಲ್ಲ ಅದಕ್ಕೋಸ್ಕರನೇ ಅವ್ರೇಏನಿದ್ರು ಬರೀ ಅವರೇ ಜನ ಆಗ್ಬೇಕು ಕಲ್ತ್ ಬಿಡ್ತೀವಿ ಬೇಗ ಕಲ್ತ್ಕೊಂಡು ಇದ್ ಮಾಡ್ಕತ್ತೀವಿ ಹ
ಹ್ಮ್ ಹ್ಮ್
ಮತ್ತೆ ದೇವಸ್ಥಾನಕ್ ಹೋಗಿತೇನಪ್ಪಾ ಅಮ್ಮ
ಎಲ್ಲಿ ದೇವಸ್ಥಾನಕ್ಕೆ
ಅಲ್ಲ ಆಂಜನೇಯ ದೇಸ್ಥಾನಕ್ಕೆ
ಇವತ್ತ ಹೋಗಿತ್ತು ಹೋಗಿತ್ತು ಬೆಳಿಗ್ಗೆ ಬೆಳಿಗ್ಗೆ ಹೋಗಿ ಎಷ್ಟ್ ಗಂಟೆ ಗಂಟೆ ಎನ್ನೆರಡುವರೆಗೆ ತಿಂಡಿ ಮಾಡಿರೋದು ಉಪ್ಪಿಟ್ಟು ಮಾಡ್ಕೊಂಡು
ಅದಕ್ಕೆ ಮತ್ತೆ ಗ್ಯಾಸ್ಟ್ರಿಕ್ ಆಗಿರದ್ ಬಿಡು ನಿಮ್ಮ ಮಮ್ಮಿಗೆ ಗ್ಯಾಸ್ಟ್ರಿಕ್ ಓವರ್ ಹ ಆಗ್ತಾರತ್ತ ಅದಿಕ್ಕೆ ಹಂಗಾಗಿ
ಬಿಸ್ಕೆಟ್ ತಿಂದಿದ್ದೀನಿ ಬಿಸ್ಕೆಟ್ ತಿಂದಿದ್ದೀನಿ ಸುಮ್ನೆ ಇರು ಬಿಸ್ಕೆಟ್ ತಿಂದಿದ್ದೀನಿ ಸುಮ್ನೆ ಇರು ಅನ್ನತ್ತೆ ಹೇಳುದ್ರೆ ಹ್ಮ್
ಹೌದಾ
ಹ್ಞೂ ಲೇಟಾಗಿ ಎಲ್ಲ ಸ್ನಾನ ಮಾಡ್ಕೊಂಡು ಹೋಗೋಷ್ಟಲ್ಲ ಲೇಟ್ ಆಯಿತು
ಹ್ಮ್ ಹ್ಮ ಹಂಗಾಗಿನೇ ಹಾ ಸರಿಪ್ಪಾ